ಹಲೋ ನಮಸ್ತೆ ಹ ನಮಸ್ತೆ ಲಿಖಿತಾ ಅವ್ರೇ ಏನ್ ಮಾಡ್ತಾ ಇದ್ದೀರಿ
ನಾವು ತಾನೇ ಊಟ ಮಾಡ್ ಹಕೊ್ ಬಂದ್ಿ ನೀವೇನ್ ಮಾಡತ
ಹ್ಮ್ ನಾವು ಇವಾಗ ಊಟೋ ಆಯ್ತ್ ನೋಡಿ ಏನ್ ಊಟಕ್ಕೆ
ಹಾ ಅನ್ನ ಮತ್ತೆ ಟಮಟ ಗೊಜ್ಜು ಮಾಡಿದ್ರು ನೀವೇನ್ ತಿಂದ್ರಿ ಹಲೋ ಹಲೋ ಹಲೋ ಹಲೋ ಸಹನಾ ಅವರೇ ಕೇಳಿಸ್ತಿಧೀಯಾ
ಹಾ
ನೀವೇನ್ ತಿಂದ್ರಿ ಅಂದೇ
ಮತ್ತೆ ಏನ್ ಸಮಾಚಾರ
ಮತ್ತೆನ್ನುನು ಇಲ್ಲ ಸಹನಾ ಅವರೇ ಎಲ್ಲೂ ಹೋಗಿಲ್ವಾ ಪ್ರವಾಸಕ್ಕೆ ಎಲ್ಲ ನಿಮಗ್ ನನ್ ಧ್ವನಿ ಕೇಳಿಸತಿದಯಾ
ಹಾ ನಿಮ್ ಧ್ವನಿ ಕೇಳ್ತಿದೆ
ನೀ ವು ಎಲ್ಲೂ ಹೋಗಿಲ್ವಾ ಪ್ರವಾಸಕ್ಕೆ ಎಲ್ಲ
ಹೋಗಿದ್ವಿ ಲಿಖಿತ ಅವ್ರೇ
ಎಲ್ಲಿಗೆ ಹೋಗಿದ್ರಿ
ಮೈಸೂರಿಗೆ ಹೋಗಿದ್ದೀವಿ ನಿನ್ನೆ.
ಹೌದಾ.
ಹ.
ನೀವು ಕೋಲಾರ್ ಕಡೆ ಎಲ್ಲ ಹೋಗಿದ್ದೀರಾ.
ಕೋಲಾರ ಕಡೆ ಎಲ್ಲ ಹೋಗಿಲ್ಲ ಲಿಖಿತ ಅವ್ರೆ ಏನಾದ್ರು ವಿಶೇಶಾ
ಹೋಗ್ ಬನ್ನಿ. ಹ ಕೋಟ್ಲಿಂಗ ದೇವಸ್ಥಾನ ಇದೆ ಅಂತರ್ಗಂಗೆ ಇದೆ. ಅಲ್ಲಿ ಕೋಟಿ ಲಿಂಗಗಳು ಇರುತ್ತೆ ಕೋಟಿ ಲಿಂಗದಲ್ಲಿ. ಶಿವಂದು. ತುಂಬಾ ಚೆನ್ನಾಗಿರುತ್ತೆ ಅದು. ಈ ಬಂಗಾರ ಎಲ್ಲಾ ಬರುತ್ತ. ಗೊತ್ತಾ.
ಬಂಗಾರ ಎಲ್ಲಾ ಹೆಂಗ್ ಬರುತ್ತೆ.
ಅಲ್ಲೊಂದು ಸ್ಥಳ ಇದೆ ಕೆ ಜಿ ಎಫ್ ಅಂತ. ಅಲ್ಲಿ ಇರುತ್ತೆ ಕೇಳಿದೀರಾ ಇಲ್ಲಿ ಹ್ಮ ಹೋಗ್ ಬನ್ನಿ ಒಂದ್ಸತಿ ಅಲ್ಲಿ. ಎಲ್ಲ.
ಹೌದಾ. ಹ್ಮ ಹೋಗ್ ಬರ್ತಿವಿ ಹೋಗ್ಬರ್ತಿವಿ ಪರೀಕ್ಷಾ ಇದ್ದಾವೆ. ಅಲ್ಲ.
ಹಾ ನಮ್ಗೂ ಇದ್ದಾವೆ.
ಹ ಅದಕ್ಕೆ ಅಭ್ಯಾಸ ಮಾಡೋದೇ ಆಗ್ಬ. ಎಲ್ಲು ಹೋಗಕೆ ಆಗ. ಹ್ಮ. ನಿಮ್ದು ಪರೀಕ್ಷೆ ಇದೆಯ.
ಹಾ. ಇದಾವೇ ನಮ್ದನು.
ಹ್ಮ್ ಇನ್ನುೂ ಇದೇವಾ ಇನ್ ಮುಗ್ದಿದ್ದೇನ.
ಇಲ್ಲ ಇನ್ನುೂ ಇದ್ದಾವೆ. ಒಂದೆ ಮುಗ್ದಿರೋದು ಇನ್ನು ಎಷ್ಟು. ಎಸ್ಟಿದವೆ ಗೊತ್ತಾ.
ಹೌದಾ ಹೌದಾ. ಅಭ್ಯಾಸ. ಎಲ್ಲ ಹೇಗಿದೆ ನಿಮ್ದು.
ಅಭ್ಯಾಸನ ಮಾಡೋದಕ್ಕೆೇ ಆಗ್ತಿಲ್ಲ.
ಯಾಕೆ.
ಮಾಡ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಯಾಕೊ.
ಯಾಕ ಅನಿಸ್ತಿಲ್ಲ ಅಭ್ಯಾಸ ಮಾಡ್ಬೇಕಲ್ಲ.
ಮಾಡ್ಬೇಕು. ಕಷ್ಟಪಟ್ಟು ಮಾಡ್ತಿದ್ದೀವಿ.
ಯಾವತ್ತು ಕಷ್ಟ ಯಾವದೇ ಕೆಲ್ಸ ಆಗಿ ಕಷ್ಟಪಟ್ಟು ಮಾಡಬೇಡಿ ಲಿಖಿತ ಅವ್ರೆ ಇಷ್ಟಪಟ್ಟ ಮಾಡಿ ನಮ್ ಕಡೆಯಿಂದ ಇದೊಂದು ಕಿವಿ ಮಾತು ಅಂತ ಅಂದ್ಕೊಳ್ಳಿ
ಇಷ್ಟಪಟ್ಟೆ ಮಾಡ್ತೀವಿ
ಹಾ
ಆದರೆ ಅದು ಅಭ್ಯಾಸ ಮಾಡೋಕೆ ಆಗಲ್ಲ
ಹೌದಾ ನೀ ಜಾಸ್ತಿ ಅಪ್ಪ ನೋಡ್ತೀರಾ ಮೊಬೈಲ್
ಇಲ್ಲ ನೋಡಲ್ಲ ಅಷ್ಟೊಂದು
ಹಾ ಹ್ಮ್ ಚೆನ್ನಾಗಿ ಮಾತಾಡ್ತೀರಾ ಲಿಖಿತ ಅವರೇ
ನಾನ
ಹ್ಮ್ ನೀವು
ನಾನು ಜಾಸ್ತಿ ಅಪರಿಚಿತರ ಜೊತೆ ಮಾತಾಡಲ್ಲ ನಿಮ್ಮ ಜೊತೆನೆೇ ಹಿಂಗೆ ಮಾತಾಡ್ತಿರೋದು
ಹ್ಮ ಹ್ಮ
ಮತ್ತೆ ಸ್ಥಾನ ಅವ್ರ
ಮತ್ತೆ ಹೇಳ್ಬೇಕು ಲಿಖಿತ ಅವರೇ ನಾವ ಸ್ನೇಹಿತರಲ್ಲ ಬಿಡಿ
ಹಾ ಅದೇ ಅದಕ್ಕೆ ಮಾತಾಡ್ತಿದೀನಿ ಎಲ್ಲ ಅಭ್ಯಾಸ ಮಾಡ್ಕೋಬೇಕ ಕೊಲ್ವಾ
ಹ ದೂನಿ ಜನ
ಹಾ ಎಲ್ಲರ ಜೊತೆೇನೂ ಮಾತಾಡ್ಬೇಕು ಅದು
ಮತ್ತೆ ಇನ್ನೇನ್ ರಿ ಸನಾ ಅವ್ರೆ
ಹ್ಮ್ ಹ್ಮ್
ನಿಮ್ ಕಾಲೇಜ್ ಕಡೆ ಎಲ್ಲ ಹೆಂಗಿದೆ ವಾತಾವರಣ ಎಲ್ಲ
ತುಂಬಾ ಮಳೆ ಬರ್ತಿದೆ ಲಿಖಿತ ಅವ್ರೇ
ಹೌದಾ
ಹೊರಗಡೆ ಹೋಗಕೆ ಆಗ್ತಿಲ್ಲ
ಹ ಓ
ಅಷ್ಟು ಮಳೆ ಬೀಳ್ತಿದೆ
ಹ್ಮ ನಮ್ ಕಡೆ ಮಳೆನೇ ಇಲ್ಲ ಎಲ್ ನೋಡಿದ್ರು ಬಿಸಲು ಬಿಸ್ಲು ಬಿಸ್ಲು
ಹಾ
ನಮ್ ಕಡೆ ಮಳೆನೇ ಇಲ್ಲ ಎಲ್ ನೋಡಿದ್ರು ಬಿಸ್ಲು
ಹೌದಾ
ಅಯ್ಯೋ ತುಂಬಾ ಬಿಸಲಿದೆ ಈ ಕಡೆ ಹ್ಮ್
ಮತ್ತೆ
ನಮ್ ಕಡೆ ಆದ್ರೆ ತುಂಬಾ ಮಳೆ ಇದೆ
ಹೌದಾ
ವಾತಾವರಣ ಎಲ್ಲ ಚೆನ್ನಾಗಿದೆ
ಹ್ಮ
ಹಚ್ಚು ಹಸರಾಗಿದೆ ವಾತಾವರಣ ಎಲ್ಲ
ಹ್ಮ ನಮ್ ಕಡೆ ಏನ ಅಷ್ಟಿಲ್ಲ ಮನೆಗ್ಲಿ, ಮತ್ತು, ಕರ್. ಪೂರ ಮರಗಳು ಇವೆ ಅಷ್ಟೇ.
ಹಾ ಹೌದಾ.
ಹ್ಮ
ಹ್ಮ, ನೀವಿ ಇರೋದು ಎಲ್ಲಿ ಪ , ಮನೆಯಲ್ಲ ಇನ್ನು ಹಾಸ್ಟೆಲ್ ಎಲ್ಲ.
ಇಲ್ಲ, ನಾವು ಮನೇಲ್ಲೇ ಇರ್ತೀನಿ.
ಹೌದಾ. ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್, ಮತ್ತೆ ಏನ್ ಮಾಡ್ತಿದ್ದೀರಿ.
ಈಗ, ಊಟ ಮಾಡ್ಕೊಂಡ್ ಬಂದು ಮ
ಹ್ಮ್ ಹ್ಮ್ ಹ್ಮ್ ವಿಶ್ರಾಂತಿ ತಗೊಳ್ಳಿ ಸ್ವಲ್ಪ.
ಹಾ
ನಿಮಗೆ ಯಾಕೆ ಹುಷಾರಿಲ್ವಾ ಲಿಖಿತ್ ಅವ್ರೆ.
ಹಂಗೇನಿಲ್ಲ,
ಹೌದಾ, ಕೆಮ್ಮ ಇದೆ. ಚಲಾಗ
ಅದು ಮಾತಾಡ್ತಿದ್ರೆ ಹಾಗೆ ಆಗ್ಬರುತ್ತೆ ಮತ್ತೆ ಇನ್ನೇನು ನಿಮ್ದ ಆರೋಗ್ಯ ಎಲ್ಲ ಚೆನ್ನಾಗಿ
ಹ್ಮ್ ಆರೋಗ್ಯ ಇದೆಲ್ಲಾ ಕ್ಷೇಮವಾಗಿದೆ ಹ್ಮ್ಮ್
ನಿಮ್ಗೆಲ್ಲಾದ್ರೂ ಹೋಗ್ಬೇಕು ಅಂತ ಇಷ್ಟನಾ
ಹ್ಮ್ ನನಗೆ ಜಾ ಅಸ ಕಡಬೇಕು ಅಂದ್ರೆ ಇಷ್ಟ
ಹಾ
ಅದೇ ನಾನೇ ಹೋಗಲ್ಲ
ಯಾಕೆ ಹೋಗಿ
ಒತ್ತಡದಿಂದ ಎಲ್ಲ ಹೋಗೂ ೆ ಆಗ್ತಿಲ್ಲ
ನಿಮಗೆ ಕಾಲೇಜಲ್ಲಿ
ಪರೀಕ್ಷೆ ಬರೀಬೇಕು ಮತ್ತೆ ಅವೆಲ್ಲ ಇತ್ತು ಕೆಲ ಪರೀಕ್ಷೆ ಇರ್ತವೆ
ಹ್ಮ್
ಅವೆಲ್ಲ ಬರಿಬೇಕಲ್ಲ
ಹಾ
ಅದಕ್ಕೆ ಹೋಗ ಸಿಲ ಈ ಪ್ರದಕ್ಷ ಮೇಲೆ ಹೋಗೋಣ ಅಂತ ಅನ್ಕೊಂಡು ಗ ನೋಡಬೇಕು
ಹ್ಮ
ಹ್ಮ ಏನಾಗುತ್ತೆ
ಬಿಡ ಹ ಬನ್ನಿ ಎಕ್ಸಾಮ್ಸ್ ಎಲ್ಲ ಆದಮೇಲೆ ಹೋಗಿ ಬನ್ನಿ
ಹ್ಮ್ ಎಕ್ಸಾಮ್ಸ್ ಎಲ್ಲಾ ಆದ ಮೇಲೆ
ಹಾ ಹೋಗ್ ಬನ್ನಿ ಯಾವಾಗ
ಸೊ ವಿಶ್ರಾಂತಿ ಸಿಕ್ಕಂಗ ಆಗುತ್ತೆ
ಹಾ ಹೌದ
ಹ್ಮ್
ಮತ್ತ ಇನ್ನೇನ್ ಚ ಮತ್ತೆ ಇನ್ನೇನು ಇಲ್ಲ ಏನುೂ ಇಲ್ಲ ಸನ ಅವ್ರೆ
ಹ ಹ್ಮ ಮತ್ತ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ ನಾವಾ ಅಷ್ಟೇ ಎಲ್ಲಿರೋದು ಲಿಖಿತ ಅವರೇ ಹ್ಮ
ಹೆಂಗಿರುತ್ತೆ ಹಾಸ್ಟೆಲ್ ನಲ್ಲಿ ಎಲ್ಲ ಊಟ ಎಲ್ಲ ಚೆನ್ನಾಗಿರುತ್ತ
ಊಟ ಎಲ್ಲ ಚೆನ್ನಾಗಿದೆ ಸ್ವಲ್ಪ ಅಪ್ಪ ಅಮ್ಮನ ಬಿಟ್ಟಿರ್ಬೇಕ ಸ್ವಲ್ಪ ಕಷ್ಟ ಆಗುತ್ತೆ
ಹೌದು
ಹ್ಮ್ ಅಷ್ಟೇ ಮತ್ತೆ ಮತ್ತೆ ಏನಿಲ್ಲ ಅಷ್ಟೇ ನೋಡಿ ಹಾಸ್ಟೆಲ್
ಹ್ಮ್
ಮತ್ತೆ ನಿಮ್ಗೆ ಅಡಗೆ ಎಲ್ಲ ಮಾಡಕ್ ಬರತ್ತ ಯಾರ ಮತ್ತೆ ಕೆಮ್ಮಾಗಿದೆ ಅನ್ಸುತ್ತೆ ನಂಗೆ
ನಿಮೀಗಾ
ಅಲ್ಲಾ ನೀವು ಕೆಮ್ಮದ್ ನೋಡಿ
ನನಿಗ್ ಅ ಅದು ಒಂದೊಂದ್ಸತಿ ಹಾಗೆ ಬರುತ್ತೆ
ಅ ಸ್ವಲ್ಪ ಬಿಸಿನೀರು ಇದೆ ಕುಡಿರಿ
ಹ
ತಂಪು ಪಾನಿ ಎಲ್ಲ ಕುಡಿಬೇಡಿ ಹ್ಮ ಐಸ್ ಎಲ್ಲ ತಿನ್ಬೇಡಿ ಮಾತ್ರೆ ತಗೊಳ್ಳಿ ಇದ್ರೆ ಹ್ಮ್ ಯಾಕಂದ್ರೆ ನೀವ ಅಂದ್ರಲ್ಲ ಪರೀಕ್ಷಾ ಸಮಯ ಹಗೆ ಹುಷಾರಾಗಿರ್ಬೇಕಲ್ಲ ನೋಡಿ ನೋಡಿ ಎಷ್ಟ ಕೆಮ್ಮತಿರ
ಅದು ಮತ್ತ ಮಾತಡ್ತಿದ್ದೀನಿ ಅಲ್ವಾ ಹಾಗೆ ಬರುತ್ತೆ
ಕುಡಿಲಿಿಕ್ಕಿತ ಅವ್ರ ಎದ್ದು ಕೂತ್ಕೋ ಹಾ ಹೌದ ಹ್ಮ್ ನೀವ್ ತುಂಬ ಚೆನ್ನಾಗಿ
ಹ ಹೌದಾ
ನಿಮ್ ಜೊತೆ ಮಾತಾಡ್ತಾ ಇದ್ರೆ ಸಮಯ ಹೋಗ್ತಿರೋದು ಗೊತ್ತಾಗ್ತಿಲ್ಲ ನಂಗೆ
ಹೌದು
ಹ್ಮ
ಮತ್ತೆ ಏನ ಹೇಳ್
ನಾನು ಇಲ್ಲ ಸಾನ ಅವ್ರೆ ಹೆಂಗ್ ನಡೀತಿದೆ ನಿಮ್ದು ಪರೀಕ್ಷೆ ಎಲ್ಲ
ಎಲ್ಲ ಹಾಗೆ ನಡೀತಿದೆ ಒಂದಾಗಿದೆ
ಹಾ
ಇನ್ನ ಬರಿತಾ ಇದ್ದೀವಿ ಇನ್ನು ಬರೀಬೇಕು ಅಭ್ಯಾಸ ಮಾಡಬೇಕು
ಹಾ
ಕೆಲಸ ಇದೆ ನನಗೆ
ಹೌದಾ
ಹ್ಮ್ ಹ್ಮ ಮತ್ತುತ್ತೆ
ಮತ್ತೆ
ಹೌದ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀಲ್ಲ ನಮ್ಗೆ ನಿಮ್ಮ ಭಾಷೆನ್ ಮಧನಿ ನಿಮ್ಮ ನಡೆ ನೋ ಹ್ಮ್ ಇಷ್ಟ ಆಯ್ತು ಲಿಖಿತಾ ಅವ್ರೆ
ಹ್ಮ್ ಸನಾ ಅವರೆ ನೀವು ಚಾ ಕಾಫಿ ಎಲ್ಲ ಕುಡಿಯೋ ಅಭ್ಯಾಸ ಇದೆಯಾ
ಹ ಚಾ ಕುಡಿತೀನಿ
ಹಾ
ಚಾ ಅಂದ್ರೆ ಇಷ್ಟ ನನ್ಗ ಜಾಸ್ತಿ ಇಷ್ಟ
ಹೌದಾ ನಂಗ್ ಚಾ ಅಂದ್ರ ಇಷ್ಟ ಇಲ್ಲ
ಹೌದ ನಿಮಗೆ
ನಂಗ್ ಕಾಫಿ ಅಂದ್ರ ಇಷ್ಟ
ಹೌದ ನಂಗ್ ಚಾನೆ ಅದೇ ಒಬ್ಬೊಬ್ರಿಗ್ ಒಂದೊಂದ್ ತರ ಬಿಡಿ
ಹಾ
ಧನ್ಯವಾದ ಲಿಖಿತ ಅವ್ರೇ
ಹಾ ಧನ್ಯವಾದ ತಾನ ಅವ್ರೇ ನಿನ್ನ ಸಮಯ ನಮಗೆ ಕೊಟ್ಟಿದ್ದಕ್ಕೆ
ಇ್ಜ್ ಬಿಿ ಧನ್ಯವಾದಾಗ